ಹಲೋ ಹಾಸ್ಪಿಟಲ್ ವಗೇರಿ ನೀ ಆಡ್ತೀಿ ಅಂದ ಬಂದಿ ಇಲ್ಲಿ ಅವ ಒಬ್ಬನ ಯಾರನೊಬ್ಬರಾತಿದ್ಲ ಅವ್ನೊಬ್ಬನ ಕಳಿಸತಿದೀವಿ ಅಲೋ
ಹಲೋ್ಣ
ಹಾ ಕೇಳಸ್ತೈತಿ
ಹಾ ಕೇಳಿಸತೇ
ಹಾ ಎಷ್ಟು ಬಂದೈತ್ ನಿನಗ ಹ ಬಂದೈತೆ ಸುಳ್ಳ ಬಡ ಬಂದಾವ ಇವತ್ತ ಎಲ್ಲರ್ಗಿ
ಇಲ್ಲ ನನ್ ದಿನ ಪ್ರೊಸೆಸಿಂಗ್್ದಾಗಐತೆೆ
ಅಂದ್ರೆ ಬರ್ತೈತ್ ಹೇಳಿವ ಸಾಯಂಕಾಲನ ಬರ್ತೈತಿ ಸಾಯಂಕಾಲನ ಇಲ್ಲಾ ಮುಂಜೆಂದಷ್ಟ‌.
ಹೌದಾಮ
ಬಂದೆವು ಎಲ್ಲರಿಗ ಬಂದು ನಿನ್ ಬಂದಿಲ್ಲ ಯಾಕ
ನಂತು ಪ್ರೊಸೆಸಿಂಗ್ದಾಗ ಆಯತಿಿಲ್ಲ
ಏ ಇಲ್ಲ ನಿಂದು ನೋಡಿದ್ರರು ಲೆಕ್ಕ ನಿನ್ಿದ ಆದ್ರರಿಗೆ ಇವತ್ತು ಬಂದವ ತಿರುಗಿ
ಹೌದು ನೋಡ್ತನ್ಂತಳ ಹ ಹಂಗ ರನ ಸತ
ಈಗ ಈ ಬರ್ಲ ಬರ್ಲ ಆಮೇಲೆ ಈಗ ಒಂದ್ಸಲ ಹ ನಿಮಿಷ ಮಾತಾಡಿ ಕಟ್ ಮಾಡ್ದ ಅಲ್ಲ ಅವಾಗ ನೋಡು ನೀನು ಮೆಸೇಜ್ ಬಂದಬ ಬಿಡ್ತೈ ಡೈರೆಕ್ಟ್ ನೀನ್ ಫೋನ್ಪೇ ಕ ಬಂದ್ಬಿಡ್ತ ಮೆಸೇಜ್ ಬಂದಬ ಬಿಡ್ತೇತಿಲ್ ನಿನ್ ಅಕೌಂಟ್
ಹಾ ಬರ್ತೇತಿ
ಮತ್ತ ಲಿಂಕ್ಯತ ಅಂದ್ರಡರೆಕ್ಟ್
ಅದು ಫಸ್ಟಿಗೆ ಅದು ಎರಡು ರೂಪಾಯಿ ಹಿಂಗ್ ಬರ್ತ್ಲಾ
ಹ ಅದು ವೆರಿಫಿಕೇಶನ್ ಅದದು
ಹಾ ಅದು ಬಂದಿತ್ತಾ ಅದು ಬಂದೈತಿ ಅದ್ರದ್ದ ಮೆಸೇಜ್ ಬಿತ್ತು ಇದ್ರ ದಿನ ಬಂದಿಲ್ಲಾ ಪ್ರೊಸೆಸಿಂಗ್ ಅಂತವ್ರ ಸಾಧ್ಯತೆ ಹ್ಮ
ಹ ಬಟ್ ಬಂದವ ಎಲ್ಲ ಬಂದ ನಿನ್ಗ್ ಬಂದಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಐತೆನ
ಹ್ಮ್
ಹ ಬರ್ತಾವಲ್ಲ ಪ್ರೊಸೆಸಿಂಗ್ದಾಗ ಐತ ಅಂದ್ರೆ ಬಂದೇ ಬರ್ತತೆ ಆ ವೆರಿಫಿಕೇಶನ್ ಕರೆಟ್ಗಐಲ್ಲ ಹೇಳ ಅಮೌಂಟೆ ನ
ಹ್ಮ್
ಹ್ಮ್ ಬರ್ ಹ ಹ ಎ ಅಂದ್ರೆ ನೀ ಜಾಸ್ತಿ ಬಂದಿಲ್ಲ ಬರ್ತತಿ ನನಗಮ್ಮ ಜಯಮ್ಮ ವೇ ಬರ್ತ ಹ
ಜಯಮ್ಮಗಿರಬೇಕಕ್ಕಾ
ಹಾ ಹೇಳದ ನಡತೇತೆ
ಹ್ಮ್ ಎ
ಹ್ಮ ಸುಮ್ ನೀವ್ ನೀವೇ ಮಾತಾಡ್ರಿ ನಿಮ್ ನೀವೇ ಮಾತಾಡ್ರ ಹಿಂಗಗೆಂಗ ಐತ್ ಹಿಂಗ ಬಂದವ್ ನೋಡ ನಿಮ್ ಇಷ್ಟ ನೋಡ ಆ ಪ್ಲೇ ಸ್ಟೋರ್ದಾಗ ಐ ತದ ಯಾಪ ಗೂಗಲ್ದಾಗ ನೋಡ್ರಿಬೇಕು. ರ್ ಅದ್ರ ಬಗ್ಗೆ ಡೀಟೇಲ್ ಐತಿ
ಮತ್ತೇನು ಆಗಂಗ ಇಲ್ಲ್ಕೊಂಡ ಠಕಾಗಗೆಿಲ್ಲಲ್ಲ
ಕೊಂಡಗಕಂೇನೆ ಯಾಕ ಆಗಲ್ಲ ಲೇಡಿಸಸ್ ಮಾತಾಡಿದ್ದ ಐತಿ. ಎಕಾಡೆಂಗರ್ ಲೇಡಿಸಸ್ ಮಾತಾಡಿದವರು ಅದರ ನಿಮಜ ಪರೋಸ ಡ್ಟಿಕ್ ದವರು ಮಾತಡಿದವ್ರೆ ಅದರ ಯರು ಪೂಜೆಸ್ರಿೀ ಅಂತಕ್ಕಂಗ ಸರ್ ಅವರು ಅದಾರ ಗ್ರೂಪ್ ನಾಗ ಹಾಕಿದ್ರರು ಒಂದ್ಿವ್ಸ ಗ್ರೂಪ್, ಲೇಡಿಸಸ್ ಅದ ಗ್ರಪ್ನ ಹ್ಮ್.
ಸರಿೇ
ಅದಾರ್ ನೋಡ್ುವಟ್ಟ ಆದ್ರ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ.
ಹ್ಮ್ ಇರ್ಲಿಲ್ಲ ಅಂದ್ರ ಚಲೋ
ಹ್ಮ್ ಎಲ್ಲ ಏನ್ ಬಿ ಪ್ರಾಬ್ಲಮ್ ಎಲ್ಲ ನೋಡ್ರಿ ಗೂಗಲ್ದಾಗ ಸರ್ಚ್ ಮಾಡಿ ನೋಡ್ರಿ ಇಟ್ ಈಸ್ ರಿಯಲ್ ಲಾರ್ ಪೇಕ್ ಅಂತಂಗ ಚೆಕಪ್ ಮಾಡ್ಕೊಂಡು ನಿಮಗ್ ಸರಿ ಅನ್ಸಿದ್ರ ಕ ಮತ್ತೇನು ಇದು ಮಾಡ ಹಂಗ ಏನಾರ ಇದೆ ಅಂತ ಬಿಟ್ಟ ಬಿಟ್ರಿ ಆ ಬಾಳ ಜನ ಯೂಸ್ ಮಾಡಕತ್ತಾರ ಯೂಸ್ ಮಾಡಕ್ತಿತ್ ನಮ್ಮ ಅಷ್ಟಲ್ದಾಗ ತುಂಬಿ ಭ ಈಗ ನನ್ನ ಒಬ್ಬವನಿಗೆ ಗೊತ್ತಾಯತಿ ಹಾ ಅನ್ ನಂತ್ರ ತಿೆರಗಿಡಿ ಅಷ್ಟ ತುಂಬಾ ಪಬ್ಲಿಕ್ ಸಿಟಿ ಮಾಡಿದೆ ಎಲ್
ಹ್ಮ್ ಎಷ್ಟ ಎಷ್ಟು ಬಂದ ಹಪಾ ಎಲ್ಲಾರ್ಗ
ನಿಮ್ಮ ಹನುಮಂತಗೆ ಎಷ್ಟು ಬಂದೈತಿ
ಹನ್ ಮತ್ಗ ಎಂಟನೂರ ಎಷ್ಟ ಬಂದ ತಿ
ಹ ಅಷ್ಟ ಬಂದೈ್ತ ಅವನಿಗೆ ಹ ಸತ್ಯ ಈಗ ಸತ್ಯಾಗ ಒನ್ ಫಿಫ್ಟಿ ಎಷ್ಟ ಬಂದೈತಿ ಮೊದಲ್ ಒನ್ ಸಿಕ್ಸ್ಟಿನ ಬಂದಿತ್ತು
ಹ್ಮ್
ಹ್ಮ ಇನ ಬರ್ತ ಅವ ಸತ್ಯಾಗನ ಬರ್ತವ ಮಾತಾಡಿದ್ದ ಐತಿ ಆ ಶಾಕ ಒಂದು ಇನ್ನ ಸೈನ್ ಆಗಿಲ್ಲ ಒಂದು ಅವಂದು ಸೈನ್ ಆಯತ ಅಂದ್ರ ಅವನಿಗೆ ಮತ್ ಮಾತಾಡಿದಂದ ರಂಗ್ ಬರ್ತವು ಇದು ಒಂದೇ ಕೊಡಲ್ಲ ರೀ ಕಡಿಂಗ ಮಾತಾಡದು ಒಂದೇ ಕೊಡಲ್ಲ ನೆಕ್ಸ್ಟ್ ಟೈಪಿಂಗ್ ಕೊಡ್ ತನ ಮಾತಾಡಿದ್ದ ಮಾತಾಡಿದರ್ತ ನೋಡ ಅದು ಟೈಪ್ ಮಾಡ್ ಕೊಡ್ತಾನ
ಹ್ಮ್
ಹ ಅದು ಆಗ ಮತ್ಳಿ ಹಿಂಗಗೆ ಹೊಟ್ಟೆ ಟ್ರಾನ್ಸಿಕ್ಷನ್ ಅತ್ ಬೇರೆ ಬೇರೆ ಕೊಡ್ತಾನ ಟಾಸ್ಕ್ ಇದು ಒಂದು ಆಟೆ ಮೂವತ್ತು ಟನ್ ಇಟಾಸ್ಕ್ ನಾನ್ ಗ ಟೊಳ್ಳು
ಟ್ವೆಲ್ವ
ನೈನ್ ಏಟ್ ಒನ್ ಟು ನೈನ್ ಏಟ್
ಒನ್ ಟೂ ನೈನ್ ಏಟ್ ಒನ್ ತೌಸಂಡ್ ಟೂ ನೈನ್
ಹ ಮೊದಲ ಒನ್ ಟೂ ತ್ರೀ ಫೋರ್
ಹ್ಮ್ ಹ್ಮ್
ಹಾ ಇಷ್ಟ ಎಷ್ಟಯ್ತು ಬರ್ತವ ಆದ್ರ ಅದೇ ಅ ಸರಿಕ ಪ್ರಾಬ್ಲಮ್ ಎಲ್ಲ ಹ್ಮ್ಮ ಎಟ ಪ್ರಾಬ್ಲಲ್ಲ
ಹ್ಮ್
ನೀ ನೀನ್ ನೋಡ್ ನೀನ್ ಸುಮ್ನೆ ನೀನಾಗಿ ಹೆಚ್ಚ ಅಂತರು ಮಾತಾಡಿಲ್ ಬರೀ ನಾವಗ ಹೆಚ್ಚಿದ
ನಂದು ನನ್ ಹಚ್ಚಾಕದ ಬಂದಿಲ್ಲ ನನ್ನ ಟಾಸ್ಕ್
ಏ ಬಂದೈತೆ
ಇಲ್ಲ
ಹೇ ಹೌದು ನಂಬರ್ ಹಾಕಿ ಅಲ್ಲ ನಾವು ಗ್ರೂಪ್ಗೆ ಬರೇ ನೋಡ್ ನೀನ್ ಬರೇ ನಾವಾಗ ಐತಿಲ್ಲ ಅದು
ಹ್ಮ್ ಹ್ಮ್ ಹ್ಮ್
ಹಾ ನಾವಾಗಿ ಹಚ್ಚಿದ್ದೈತಿ ಅಷ್ಟ ಬಂದೈತಿ
ಹ್ಮ್
ಹಾ
ನನಗ ಅದು ಟಾಸ್ಕ್ ಬಂದಿಲ್ಲ ಅದ್ಕ ನಾನ ಏನು ಮಾಡಿಲ್ಲ
ಹ್ಮ್ ಮಾಡಿದ್ದ ಮಾತ್ ಮಾತಾಡಿದ್ದ ಬರ್ತಾತಿ
ಹ್ಮ್
ಏನೇನ್ ಕೊಡ್ತಾರಂದ್ರ ಆಡಿಯೋ ಟ್ರಾನ್ಸ್ಲಿಷನ್ ಬಿಜಾಪುರ್ ಕನ್ನಡ. ನಿಮ್ಮ ಬಿಜಾಪುರದ. ಪೂಜ್ಯಶ್ರೀ ಅಂತ ಯಾರ ಆಮೇಲೆ ಇದು ಐತಿ ಕನ್ನಡ ಟ್ರಾನ್ಸ್ಮಿಷನ್ ಒಂದು ಪೋನ ಫ್ರೆಂಡ್ ಐತಿ ಮತ್ತ ಆಕೆಗೆ ಅಮೌಂಟ್ ಎಷ್ಟ ಐತ ಅಂದ್ರ ಮೂರ್ ಸಾವಿರದ ಒಂಬೈನೂರ ಎರಡು ರೂಪಾಯಿ ಇನ್ನ ಜಮಾ ಮತ್ತನ್ನ ಪ್ರೊಸೆಸಿಂಗ್ ಆಗದ ಏನ್ ಬಿಡವಕಂದು
ಹ್ಮ್
ಹೆಂಗದುವು ಬರ್ತೈತ
ಹ್ಮ್
ನಿಮ್ಮಕ್ಕಿ ಡ್ಯೂಟಿ ಕೇಳಕತ್ತಿನವ ಎಲ್ಲ ಹತ್ತೊಲ್ದು
ಯಾಕಿಲ್ಲ ಅನಾತರೇನು
ಹ್ಮ್ ಇದರ ಒಳಗೆ ಕೇಳಿದೆ ಅಲ್ಲಿ ಹ್ಮ್
ಯೋಗಪ್ನವರಾಮ
ಯೋಗಪ್ನವ್ರು ಕೇಳಿದೆ ಅಲ್ಲೇ ಬಾಯ್ಸ್ ಬೇಕಂತ ಬಾಯ್ಸ್ ತಗೊಂತಾರಂತಾ ಇದು ನಮ್ಮ ಇದ್ರ ತಲೆ ಒಂದ ಐತೆ ನೋಡಿ ಏನದು ತಲಾಶಿ ಹತ್ರ ಒಂದು ಹಾಸ್ಪಿಟ್ಲ್ ಸೋಪಾನ ಯಾವ್ದ್ರ ಯಾವ್ದಐತಲ್ವಾ
ಹ್ಮ್
ಅಲ್ಲೇ ಕೇಳಿದೇವಿ ಅಲ್ಲ ಇದ್ರ ಬರೇ ಬಾಯ್ಸ ಸಾಫ್ಟ್ ಅಷ್ಟೇ ಅಂತ ಅಂತ ಅಂದ್ರ ಅಂತ ಹ್ಮ್ ಈಗ ಏನೈತಿ ಮತ್ತೆ ಇದು ಆಶೀರ್ವಾದ ಕೇಳಂತೇನೆ
ಹ್ಮ್
ಅದ ಕೇಳುವಂತ ನಿ ಹಾ ಬರ್ತ
ಕೇಳವಾ ಅಂತಂದೇತಿನಿ
ಅದೇ ನಮ್ಮ ಹುಡುಗಿಗ್ ಹೇಳಿ ನಿನ್ನೆ
ಏನ್ ಮಾಡಕ ಕೆಳಗ್ ಮಾಡ್ಬೇಕಿತ್ತ ಇಲ್ಲ ಅನ್ನ ನಿನಗಲ್ಲ ನಿಮಗಲ್ಲ ಇಲ್ಲಿ ಹೇಳಣ
ಅಲ್ಲೇ ನಮ್ಮ್ ಹುಡುಗಗ್ ಹೇಳಿ ಒಂದಕ್ಕ ಮೊದ್ಲು ಅಲ್ಲೇ ಮಾಡ್ತಿದ್ದವ ಅಡ್ಡು ಹ್ಮ್ಮ್.
ಹ್ಮ್
ಶ್ಯುಟಿ ಅಲ್ಲೇ ಮಾಡ್ತಿದ್ದ ಅವ್ನಿಿಗೆ ಹೇಳಿನಿ ಆಯ್ತು ಕೇಳ ಿನ ಅಂತೇಳ ಚಂದಾನ ಕೇಳಿ ಯಾವ್ದಂದು ಹೇಳಿ ಗೊತ್ತ ಅಂತೇಳಿ ನಾನ ಹೋಗ
ಹ್ಮ್
ಈ ಸಾಯಂಕಾಲ ಒದು ಫಂಕ್ಷನ್ ಐತಿ ಈ ಸಾಯಂಕಾಲ ಇಟ ತನ ಒಂದ್ ಸ್ವಲ್ಪ ಸಿಗ್ನೇಚರ್ ಡೇ ಅವು ಏನೇನ ಮಾಡಿದರು
ಹ್ಮ್
ಈಗ ಸಾಯಂಕಾಲ ಏನ ಮತ್ ಫಂಕ್ಷನ್ ಐತಿ ಅದು ಮುಗ್ದಿಂದಾನೇ ಹೋಗಿ ಕೇಳ್ಬೇಕ
ಹ್ಮ್ ಹ್ಮ್
ಹ್ಮ್ ಮತ್ತೆ ಅನ್್ರೆ ಸಮಾಚರ
ಮತ್ತೇನಿಲ್ಲನ
ಮ್ಮ್ತ ಊರಿಗೆ
ಊರಿಗೆ ಹೋಗ್ಬೇಕ ಇ ಹೋಗ್ತೀನ್ಯವಾಗ ಅಂದ್ರ ಸೋಮವಾರ
ಅರ್ಜಾರಿ ಪರಿಚಯ ಇಲ್ಲ
ಸಾವಿರ್ ಚೇ ನನಕ
ಹ್ಮ್ ನಿಮ್ಮ್ ರವನಿ ಅದಾನ ಇಲ್ಲಿ ಒಬ್ಬ ಸರ್ಜರಿನ ಬಿರೇಶ್ ಕೊನ್ನೂರಂತ
ಹೌದು ಗೊತ್ತಿಲ್ಲ
ನಿಮ್ಮರ ಅವ್ನ ಅವನ ಕೇಳಿನಿ ನಿನ್ನೆ ಅವ್ನಿಗೆ
ಏನಂತ
ಡ್ಯೂಟಿ ಈ ಕೇಳಂತ ಎಸ್ ಹೇಳಿ ನಾವಗ ನಂದಿ ಕಲೇಜ ಒಂದ ಬೇ ನರಸಿಂಗ್ ನಂದಿ ಕಾಲೇಜ್ ಮುಗಿತಾ ಒಂದು ಈ ವರ್ಷ
ಹ್ಮ್
ಇಂಟರ್ನ್ಶಿಪ್ ಆಥ ಮುಗೀಿತ ಒಂದು ಈಗ ದೇವತೆ ಗಂಟ ತ ನ
ಹ್ಮ್
ಹ್ಮ ಹಾ
ಹ್ಮ ನಮ್ಮ
ಹೊರಾಾನ ಜರಬರ್ ಗವದಾಗಾದ್ರನ ಬಾಳ ಹ ಗವದಾಗದಿ್ರಾನ ಜಾಸ್ತಿ
ಹ್ಮ್ ಹುಟ್ಟಿದಾಗಲತ್ರ ಅಲ್ಲ ಅದ
ಹ್ಮ ಮತ್ತತ್ ಅದ ಕೈಲಿ ಪರಿಚಯಲ್ಲ ಈ ಅಲ್ಲಿ ನೀ ಮಾಡ್ತಂಬ್ರನ್ ಅದ್ರ ಇಲ್ಲಿ ಇದ್ರಾಗನ ರ್ಜ ಹಾ ತಾರ ಕೊನ್ನ ಕಡ ಆಟ ನ ಆದಾರ
ಹ್ಮ್
ಹ್ಮ್ ಹ್ಮ ಈಗ ಊರಾಗ ಯಾರು ಇರಲ್ಲ ಇಲ್ಲಿ ನಿಮ್ಮ ಅಜ್ಜಿ ಅವರು
ಎಲ್ಲಾರೂ ಊರಾಗದಗ ನಾವ್ ಗೋ
ದಲ್ಲ ಪಪ್ಪ ಹ ನಿಮ್ಮ ಪಾಪಾರ ಊರಾಗಾನ ಹಾ ಹೌದಂು ಈ ನಿಮ್ ಪಪ್ಪಾರ ಏನ್ ಮಾಡ್ತಾರ ಹೊರ ಕಲ್ಲಿ ಮತ್ತ ಹೊಲ ಆಯ್ತ ನ
ಹ್ಮ್
ಎಷ್ಟ
ನಾಕೇತ್ೀ
ಹ ಟ ಹಲ್ ನಿಮ್ಮ ಅಜ್ಜಿ ಅಜ್ಜ ಅದಾರ ನಿಮ್ ಪಪ್ಪ ನಿಮ್ಮ ಮಮ್ಮಿ
ಅಪ್ಪ ಅಂದ ಮನಿ ಅದಾಳ ದೊಡ್ಡಪ್ಪ ಪಂಜ
ಅವರು ಅವರು ಅಂದ್ರೆ ನಿಮ್ಮ ದೊಡಪ್ಪ ನಿಮ ಪಪ್ಪಾನ ಅಣ್ಣನ ಜೊತೆ
ಹ್ಮ್
ಹ್ಮ ಹ್ಮ್ ಹ್ಮ್ ನಿಮಾಚಾರ
ನಮ್ಮಮ್ಮಿನ್ ಮಮ್ಮಿ ನಮ ಜೊತೆದಾರ
ನಿಮ್ಮ್ ಮಮ್ಮಿ ಮಮ್ಮಿ್ಯಾವರು ಅವ್ರದ್ದ ಅವರು ನಿ್ ಮಮ್ಮಿದ ಯಾವರು ಇತ್ತು
ನಮ್ಮಮ್ಮಿಿಂದ
ಜಕ್ತಿಗ ಅಲ್ಲಯ ಬರ್ತೈತಲ್ಲ
ಮ್ಯಾಗದರಿ ಯಾಕ್ರೀ ನೀವು ಮಾತಾಡ್ಬೇಕರಿ ತಾಡಿ ಕರೇನ
ಅಲ್ಲ ಸರ್ ಜೊತೆ ಮಾತಾಡ್ತಾರಂತ ನೋಡ ಅವ ಫೋನ್ ಹಚ್ಕೊಡು
ಹ.
ಆಯ್ತಾಣಾ ಹತ್ ನಿಮಿಷ ಆ. ಇಡ್ಲಾ